ಹಾಕ್ಕ ಏನ್ ಮಾಡ್ತಿದ್ರಿ
ಏನಿಲ್ಲಬ್ರು ನಾನ್ ಸುಮ್ನೆ ಇವತ್ತು ಹೋಗಿಲ್ಲ ಕ್ಲಾಸ್ಗೆಷ್ಟ ಹೋಗಿ ಬಂದೆ ಸುಮ್ಮನೆ ಇದ್ದೆ ರೂಮಲ್ಲಿ ಒಬ್ಳೇ ಇದ್ದೀನಿ
ಹೌದು
ಹಾ ಅಂದ್ರೆ ಒಬ್ರ ಿಗೆ ಹೋಗಿದ್ದಾರೆ ಇನ್ನೊಬ್ಬ್ರ ಅಕ್ಕ ಇವತ್ತು ರಾಘವೇಂದ್ರ ಅಲ್ ಗುರುವಾರ ಅಲ್ವಾ ಅವರು ಹಳೆ ಪಿಜಿ ಹತ್ರ ಒಂದು ಟೆಂಪಲ್ ಇದೆಯಂತೆ ರಾಘವೇಂದ್ರ ಸ್ವಾಮಿದು ಅಲ್ಲಿಗೆ ಹೋಗಿದ್ದಾರೆ
ಅವರು ತುಂಬಾ ದೇವರು ನಂಬತಾರ
ಹಂಗೇನಿಲ್ಲ ಬರುೋ ನಂಬ್ತಾರೆ ಅಂತ ಇಲ್ಲ ಅಕ್ಕ ಏನು ಕೆಲ್ಸ ಮಾಡಲ್ಲ ಆಕ್ಚುಲಿ ಅವ್ರನ್ನ ರೂಮಲ್ಲೇ ಇರ್ತಾರೆ ಏನೂ ಕೆಲಸ ಮಾಡ್ತಿಲ್ಲ ಅಕ್ಕ ಸುಮ್ಮ್ನೆ ರೂಮಲ್ಲೇ ಇರ್ತಾರೆ ಅವರುಷ್ಟೇ ಇವಾಗ ಅವ್ರಿಗೂ ಬೇಜಾರಗುತ್ತಲ್ಲಾ ಅದಕ್ಕೆ ಇಲ್ಲಿ ನಮ್ದು ಪಿ ಜಿ ಹತ್ರ ಒಂದು ಂದು ಇದು ಶಿವ ಟೆಂಪಲ್ ಇದೆ ಆಾಗ ಮಂಡ್ಯಲ್ಲಿ ಹೋಗ್ತಾರೆ ಅ ಅದು ಅವರು ಇವಾಗೇ ಗುರುವಾರ ಇವತ್ತು ಹೋಗಿರೋದು ಅವ್ರೇನು ಪ್ರತಿ ಗುರುವಾರ ಹೋಗಲ್ಲ ಇವತ್ತೊಂದೇ ದಿನ ಸುಮ್ಮ್ನೆ ಹೋಗಿದ್ದಾರೆ
ಹೌದು
ಹಾ ನೀವೇನ್ ಮಾಡ್ತಿದ್ದೀರಾ
ಹ್ಮ ನ ಏನಿಲ್ಲ ಸುಮ್ನೆ ಕ್ಲಾಸ್ ಇತ್ತು ಬಂದ್ವಿ
ಹಾ ಊಟ ತಿಂದ್ರ
ಹ್ಮ್ ಊಟ ತಿಂದ್ವಿ ನೀವು
ಆಯ್ತುಬ್ರು ಅಲ್ಲೇ ಬರ್ಬೇಕಾದ್ರೆ ನಮ್ಮ ತಮ್ಮ ಇದ್ನಲ್ಲ ನಾನು ನಮ್ಮ ತಮ್ಮ ಅಲ್ಲೇ ಹೊರಗಡೆ ತಿನ್ಕೊಂಬಂದ್ವಿ
ಏನ್ ತನ್್ರಿ ಹೊರಗಡೆ
ಅದ ಬೆಳಗ್ಗೆ ಇಡ್ಲಿ ನಾನು ಒಂದೇ ತಿಂದಿದ್ದೆ ಮತ್ತೆ ಕಡೆಯಿಂದ ಈ ಕಡೆ ಬರೋಷ್ಟು ಪೇೇಶನ್ಸ್ ಇದ್ದಿಲ್ಲ ಹಂಗಾಗಿ ಅಲ್ಲೇ ಫ್ರೂಟ್ಸ್ ತಿಂದು ಮೆ ಮ ನಾ ಸೆಟ್ಟ ದೋಸೆ ತಿಿಂದೆ ಅಾ ಮಸಾಲೆ ದೋಸೆ ತಿಿಂದಂತೆ
ಹಾ ಹೌದು ಏನ್ ತಿತೀರಾ ಜಾಸ್ತಿ
ನನ್ಗೆ ನಾನ್ ವೆಜ್ ಇಷ್ಟ
್ಮ ನಾನ್ವೆೆಜ್ಜ್
ತಿಂತೀನಿ ಬಟ್ಟು ಸುಮ್ನೆ ಅದ ತಿನ್ನ ಅಷ್ಟೇ ತಿಂತೀನಿ ಇಷ್ಟ ಇಷ್ಟ ಇಷ್ಟ ಬಟ್ಟ ಜಾಸ್ತಿ ಅಂತ ತಿನ್ನಲ್ಲ ಬಟ್ ಇಷ್ಟ ಮತ್ತೆ ಜಾಸ್ತಿ ದಿನ ಆಯ್ತು ದೋಸೆ ತಿನ್ಬೇಕು ಆಕ್ಚುಲಿ ಮಸಾಲೆ ದೋಸೆ ತಿನ್ಬೇಕಂತ ಆಸೆ ಅಂತೆ ಆಗತ್ತು
ಹಾ ಹೌದಾ
ಜಸ್ತಿ ಆಯಿಲ್ ಆಯಿಲ್ ಇತ್ತಲ್ವಾ ಆತ ತಗೊಂಡಲ್ವಾ ಒಂದ್ ನೋಡ್ದೆ ಆತ ಅಫ ನಾನನ್ ಅಫ್ ಇಬರು ಹಂಗೆ ಶೇರ್ ಮಾಡ್ಕೊ ತಿಂದ್
ಇಲ್ಲ ಚಡ ದೋಸ್ತ ಜಾಸ್ತಿ ಆಯಿಲಿ ಆಯ್ಲಿ ಇರುತ್ತೆ
ಬಟ್ ಅಲ್ಲಿ ಏನಿಲ್ಲ ಅವರು ಈ ತರ ವೆಜಿಟೇಬಲ್ಸ್ ಎಲ್ಲ ಹಾಕ್ ಮಾಡ್ತಾರೆ ಕ್ಯಾರೆಟು ತರ ಬೀಟ್ರೂಟ ಎಲ್ಲಾ ಹಿಂಗೆ ತುರ್್ದಿರ್ತಾರೆ ಹಾ ಬಟ್ ಒಂದೊಂದ್ ಕಡೆ ನನ್ ಜಾಸ್ತಿ ಸೆ ಮಟ್ಟೆ ದೋಸೆನ ತಿನ್ನೋದು ಅದು ಮಸಾಲೆ ದೋಸೆ ನನಗೆ ಜಾಸ್ತಿ ಆಯಿಲ್ ಆಯಿಲ್ ಅನ್ಸುತ್ತೆ ಮತ್ತೆ ಸ್ವಲ್ಪ ನನಗೆ ಅದರಲ್ಲಿ ಖಾರ ಅನ್ಸುತ್ತೆ ಹತ್ತೆ
ಹಾ ನನ್ಗೂ ಹೋಗಲ್ಲದು ಜಾಸ್ತಿ ನಾನು ಸೆಟ್ ದೋಸಾನೇ ತಿನ್ೋಗು
ಹ್ಮ ನಾನ್ ಜಾಸ್ತಿ ಹೊರಗಡೆ ಹಂಗಲ್ಲ ಅದ ತಿನ್ನೋದು
ಹೇಗಂದ್ರೆ ಸ್ವಲ್ಪ ಗರಿಗರಿ ಮಾಡ್ತಾರ ನಮ್ಗ್ ಗರಿಗರಿ ಹೋಗೋದ ಇಿಲ್ಲ ಮೆತ್ತಗಂದ ಹೋಗುತ್ತೆ ಬರಿೀ
ಹೌದಾ ನನ್ಗ ಏನಿಲ್ಲ ಮಸಾಲೆ ದೋಸೆನ ಇಷ್ಟ ಬಟ್ ನಂಗೆ ಆಯಿಲ್ ಇದ್ರೆ ತಿನ್ನಕ್ ಆಗಲ್ಲ ನಾಂಗ ವಾಮಿ ಬಂದಂಗ ಆಗಬಡುತ್ತೆ
ರ್ಗರಿ ಆ ಮನೆಯಲ್ಲಿ ನಾನು ನೆತೆಗೆ ಮಾಡಿಸ್ತೀನ ಆಲ್ಮೋಸ್ಟ್ ಬರ್ಗರಿ ಅಂಬೋುದೇ ಹೋಗಲ್ಲೇ ಅದು
ಅದು ತಳ್ಳಗ ಹಾಕ್ತಾರಲ್ವಾ ತಳ್ಳಗೆ ಹಾಕಿದ್ರೆ ಹಂಗೆ ಆಗುತ್ತೆ ಅದು
ಹ್ಮ್ ಹೌದು ನೀವ್ ಹಾಕ್ತರ ಏನನ್ ಮಾಡ್ತ್ರ
ಹಾ ಮಾಡ್ತೀನಿ ದೋಸೆ ಹಾಕಕ್ ಬರುತ್ತೆ ಅ ಆಕ್ಚುಲಿ ಅಂಚು ಚೆನ್ನಾಗಿದ್ರೆ ತವಾ ದೋಸೆ ತವಾ ಚೆನ್ನಾಗಿದ್ರೆ ದೋಸೆ ಚೆನ್ನಾಗೆ ಬರುತ್ತೆ ಆಗ್ತೀನಿ ನಾನು ಹ್ಮ್ ಅಂದ್ರೆ ನಾವು ಇಟ್ಟು ಹಓದು ರೆಡಿಮೇಡ್ ತಗೊ ಬರ್ತೀವಿ
ಹೌದಾ ಹಿಟ್ಟ ರೆಡಿಮನ್ ಸಿಗುತ್ತಾ
ನಮ್ಗೆ ಎಷ್ಟ್ ಕೆಜಿ ಬೇಕು ಆತರ ಹ ಇಲ್ಲಿ ಸಿಗುತ್ತೆ ನಮ
ಅದು ಅವರೆಲ್ಲ ಅವರೆಲ್ಲ ತಯಾರ್ ಮಾಡಿ ನೀವ್ ಬರೀ ಒಂದಲಿ ಅನ್ಸ್ಮೇಲೆ ಹಾಕೋದ ಇಷ್ಟೇ ಏನು
ಹಾ ಅಷ್ಟೇ
ಚಲೋ ಬಿಡ್ರಿ
ಹಾ ಇದು ಬೆಂಗ್ಳೂರ್ ಕಡೆ ಎಲ್ಲ ಇವಾಗ ಹಂಗೆ ಆಗಿರೋದು ಯಾಕೆ ಯಾರು ತಲೆ ತಲೆ ಕೆಡಸ್ಕೊಳ್ಳಲ್ಲ ಅದೆಲ್ಲ ಮಾಡಕೆ ಓಕೆ ಮತ್ತೆ ಮಿಕ್ಸಿಿಗೆ ಹಾಕೋಕ್ಕೆ ಈ ಥರ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಒನ್ ಕೆ ಜಿಗೆ ಹಂಡ್ರೆಡ್ ರುಪೀಸ್ ಅಷ್ಟೇ
ಒ ಕೆಜಿಗೆ ಹಂಡ್ರೆಡ್ ರುಪೀಸ್ ಅಷ್ಟೇ
ಹ್ಮ್
ಚಲೋ ಹಾಗಾದ್ರೆ
ಚೆನ್ನಾಗೂ ಇರುತ್ತೆ ಅಲ್ಲ
ಹ್ಮ್
ಹಾ ಬ್ರೋ
ಹಾಗಾದ್ರೆ ಚೆನ್ನಾಗಿರುತ್ತಾ ಎಲ್ಲಾ ನೀವು ಅದ್ರಲ್ಲೇ ಮಾಡೀ ತಿನ್ನೋದು ಅನ್ಸುತ್ತ
ಹ ಹಂಗೆ ಇಲ್ಲಿ ಮನೆಯಲ್ಲೂ ಸಿಗುತ್ತೆ ನಮ್ಮ ಸೈಡನು ತ್ತ ಅದು ಒಂದೇ ಅಂಗಡಿಯಲ್ಲಿ ಇವಾಗ ಇವಾಗ ಏನು ಅಂದ್ರೆ ಎಲ್ಲರಿಗೂ ಕೆಲ್ಸ ಇರುತ್ತಲ್ವಾ ತುಂಬಾ ಯಾರ ಇವಾಗ ಅಷ್ಟೆಲ್ಲ ಮಾಡ್ಕೊಂಡ ಕೂರಲ್ಲ ಅದೊಂಥರ ಬಿಸ್ನೆಸ್ ಬಿಟ್ಟಿದ್ದಾರೆ
ಓ ಹೌದಾ ಅದು ಇಟ್ಟು ಮಾಡಿಬಿಟ್ಟು ಇಲ್ಲ ಅದು ಇಟ್ಟ ಇ ಮಾಡಿಬಿಟ್ಟು ಅವರು ಸೇಲ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ
ಆಗುತ್ತೆ ಬ್ರೋ ಅವರು ಅಷ್ಟೇನ್ ಮಾಡಲ್ಲ ಅವ್ರ ಗೊತ್ತಿರುತ್ತೆ ಎಷ್ಟ ಮಾಡ್ಬೇಕು ಅಂತ ಅದ ಏನ ಆಗುತ್ತೆ ಫ್ರಿಜ್ ಅಲ್ಲಿ ಇಟ್ರೆ ಏನ
ಹ್ಮ್ ಹೌದಾ ಅದು ಸ್ವಲ್ಪ ಕೆಟ್ಟಂಗ ಆಗುತ್ತೆ ಅಂದ್ನು ಹುಳಿ ಹುಳಿ ಆಗುತ್ತೆ ಹ್ಮ್ ಹುಳಿ ಹುಳಿ ಆಗುತ್ತೆ ಅದು ಹುಳಿ ಹುಳಿ ಆಗಂದ್ರೆ ಹೋಗೋದೇ ಇಲ್ಲ
ಹೋಗಲ್ಲ ಅದ ಬಟ್ ಆತರ ಎಲ್ಲಿ ನಾನ ಇಲ್ಲಿ ಬೆಂಗಗಳೂರಲ್ಲಿ ಇದ್ದಾಗ ಅಷ್ಟು ಸಲ ತರ್ಸಿದೀವಿ ಅಂದ್ರೆ ಯ ಅವತ್ತು ಆತರ ಆಗಿಲ್ಲ ಬಟ್ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗೆ ಬರುತ್ತೆ ದೋಸ್
ಹೌದಾ ಎಷ್ಟಿದೆ ಕಡೆ ಅಮೌಂಟಟ್ ಒಂದ್ ದೋಸಕ್ಕೆ ಓಕೆ
ನೀವೇನೇನ್ ತಿಂದಿದ್ದೀರಾ ಮನೆಗೂ ಅಯ್ಯೋ ಇಲ್ಲಿ ಒಂದು ದೋಸೆಗೆ ಏಯ್ಟಿ ರುಪೀಸ್ ಮಸಾಲೆ ದೋಸೆ
ಹ್ಮ ಚ
ಮಸಾಲೆ ದೋಸೆ ಇಲ್ಲಿ ಒನ್ಗೆ ಹೈಟಿ ರುಪೀಸ್ ಹೈಟಿ
ಮಸಾಲೆ ದೋಸೆೆಗೆಟು ಇದು ಚಟ್ಟ ದೋಸೆ ಚಟ್ಟ ದೋಸೆನೂ ಅಷ್ಟೇ ಮಸಾಲೆ
ಎಡು ಸೇಮ್ ಏಟಿ ಎರಡು ಹಾ
ಅಂದ್ರೆ ಹೌದಾ
ಹೂ
ಹೂ ಚೆನ್ನಾಗಿರುತ್ತೆ
ಬಟ್ಟು ನಮ್ ಲೈಬ್ರರಿ ನಾಮ್ ಲೈಬ್ರ ಲೈಬ್ರರಿ ಒಂದು ಅಪೋಸಿಟ್ ಒಂದಿದೆ ಅದು ಅವ್ರು ಎಷ್ಟು ದೊಡ್ಡದಾಗ್ತಾರೆ ಗೊತ್ತ ದೋಸೆ ಹಗೆ ಸೆವೆಂಟಿ ರುಪೀಸ್ ಅಷ್ಟೇ ಬಟ್ ಅದು ನೀವು ಅಂದ್ರಲ್ಲ ಜಾಸ್ತಿ ಕ್ರಂಚಿ ಕ್ರಂಚಿ ಇರುತ್ತೆ ಅದು ನೀವು
ಹಾ ಹೌದು ಗರಿಗರಿ
ಹ ಹಾ ಹಂಗಿರುತ್ತೆ ಜಾಸ್ತಿ ಮೆತ್ತಗ ಅನ್ಸಲ್ಲ ಅದು ಬಾ ಕರಂ ಕರಂ ಕರುಮ್ ಅನ್ನು
ಹಾ
ಬಟ್ ಆರ್ತರ ಇದ್ರುನು ಹೊಟ್ಟೆ ತುಂಬ ಆತರ ಇದ್ರುನು ಹೊಟ್ಟೆ ತುಂಬೋದಿಲ್ಲ
ತಿನ್ನಲ್ಲ ನಾನು ತಿನ್ನಲ್ಲ ಅದು
ಇಲ್ಲ ನನ್ಗೆ ಆತರಾನೇ ಇಷ್ಟ ಯಾಕ ಆಕ್ಟುಯಲ್ಲಿ ಹಂಗೆ ಇರಬೇಕು ಬಟ್ ಅಂದ್ರೆ ನಂಗೆ ಹೊಟ್ಟೆ ತುಂಬಲ್ಲ ಅಂತ ಇದೀನ್ ಹೊಟ್ಟೆ ತುಂಬೋದಿಲ್ಲ
ಹೂ ಹೌದು ಯಾವಾಗ್ ಬಂದ್ರಿ ಮತ್ತೆ ಎಷ್ಟಗಿತ್ತು ಟೈಮ್ ಹಾಸ್ೆಲ್ಕ್ ಬರ್ಬೇಕಾದ್ರೆ
ನಾನು ಬಂದಂದಾಗ ಒಂದು ಟು ತಾರ್ಟಿ ತ್ರೀ ಟೂ ಫೋಾರ್ಟಿ ಫೈವ್ ಹಂಗಾಗಿತ್ತೇನೆ
ಹಾ ಹೌದು ಹೂ
ಅಷ್ಟೇ ಮತ್ತೆ ಏನು ಇಲ್ಲ ಬ್ರೋ ಸುಮ್ನೆ ಇಲ್ಲ ಟಿ ಅಲ್ಲೇ ಕುಡಿದ್ವಿ ಅಲ್ಲೇ ಊಟ ತಿಂದ್ವಲ್ಲಾ ನನ್ಗೇನ್ ಬೇಡ ಅನ್ಕೊಂಡೆ ನ ತಮ್ಮ ಕುಡಿಯೋಣ ಅಂತಂದ್ರ ಹೋಗ್ದ್ವಿ ಅಲ್ಲಿ ಹೋಗಿ ಕುಡ್ಕೊಂಬಂದ್ವಿ ಮತ್ತೆ ನಾನು ಸ್ವಲ್ಪ ಫ್ರೂಟ್ಸ್ ತಗೊಂಡಬಂದೆ
ಹೂ ಯಾವ್ದೇವ್ ತಗೊಂಬಂದ್ರಿ ಪೂಡ್ಸು
ಪಪ್ಪಾಯ ಮತ್ತು ಮೋಸಂಬಿ ಮತ್ತು ಹ ಎ ನ
ಪಪಾಯ ಎಟ ಇವಾಗ ಪಪಾಯ ಏಟಿದೆ ಅಮೌಂಟ್ು
ಪಪಾಯ ಅವ್ರೇ ಇಲ್ಲಿ ಬಂದ್ಬಿಟ್ಟು ನಾವು ತಗೋದ್ರ ಮೇಲೆ ಡಿಪೆಂಡ ಬ್ರೋ ಅಂದರೆ ನಾವು ಅಂಗಡಲ್ಲಿ ಇಲ್ಲ ಇವಾಗ ನಾವು ಇದರಲ್ಲಿ ತೊಗೊತೀವಲ್ಲ ಡಿಮಾರ್ಟಲ್ಲಿ ರಿಲಯನ್ಸಲ್ಲಿ ಆ ಕಡೆ ಅದರಲ್ಲಿ ನಾವು ತಗೋದ್ರ ಮೇಲೆ ಎರಡು ತಗೊಂಡನಲ್ಲ ಎರಡಕ್ಕೆ ಫಿಫ್ಟಿ ರೂಪಿಸ್ ಆಯ್ತಾ
ಹೌದು
ಹೂ
ಹೂ ನಿಮ್ಗೆ ಅಮೌಂಟ್ ಯಾರ್ ಹಾಕ್ತಾರೆ ಇವಾಗೆಲ್ಲಾ ಮನೇಲಿ ಕೇಳ್ತ್ರ
ನಮ್ಮ ಅಪ್ಪಾ
ಕಳ್ತೀರಾ ಇವಾಗ್ಲುೂ
ಇವಾಗ ಕೇಳಿಲ್ಲ ಜಾಸ್ತಿ ದಿನ ಆಯ್ತು ನೆನ್ನೆ ಅವ್ರೇ ಮಾಡಿದ್ರು ಹಕ್ಲಾ ಇಲ್ಲ ಬ್ರೋ ಹಂಗೇನಿಲ್ಲ ಅವರು ನನ್ನ ಕೇಳಿದ್ರು ನಾನು ಹೇಳಿಲ್ಲ ನಮ್ಮ ಅಪ್ಪಗೆ ಈ ತರ ಏನಾದ್ರು ಮಾಡಿದ್ರೆ ನಮ್ಮ್ ಅಪ್ಪ ಪಕ್ಕ ಬೈತಾರೆ ನಾನ್ ಈ ತರದ್ದೇ ಏನು ಹೇಳಿಲ್ಲ
ಬೈತರ ನಾನ್ನ ಮನೆ ತೋರ್ಚಲ್ಲದು
ನಾನನ್ ಅದಕ್ಕೆ ನನ್ ಅಕೌಂಟ್ ಕೊಟ್ಟಿಲ್ಲ ನಮ್ ಬರೇ ನಮ ಫ್ರೆಂಡ್ಸ್ ಅಕೌಂಟೆ ಕೊಡ್ತಿರೋದು ಫಸ್ಟ್ಗೆ ಫಸ್ಟ್ ಜತ್ತಿಗೆ ನನ್ನ ನಂಬರ್ ತಗೊಂಡು ನನ್ನೇ ಅಕೌಂಟ್ ಕೊಟ್ಟಿದ್ದೆ ಒನ್ ಟೂ ಟೈಮ್ಸ್ ಬಿತ್ತಲ್ವಾ ಅಮೌಂಟ್ ಆಗೋಯ್ತು ಬಂತು ಹಂಗಾಗಿ ಭಯ ಆಗೋಯ್ತು ಮತ್ತೆ ನಮ್ಮ ಅಣ್ಣ ಬೈದ ಬೇಡ ಅದೆಲ್ಲಾ ಮಾಡಬೇಡ ಅಂತ ಅಂದಬಿಟ್ಟು ಹ ಭಾತ್ತ ಬೈದಿದ್ದಕ್ಕೆ ಬೇಜಾರಾಗಿ ಲಾಗೌಟ್ ಆಗಿಬಿಟ್ಟೆ ಆಮೇಲೆ ಮತ್ತೆ ಹ ಆತಗೆ ಸುಮ್ನೆ ಹೇಳಿದ್ದೀನಿ ಲಾಗಔಟ್ ಆಗಿದ್ದೀನಿ ಅ ತಂದ್ಬಿಟ್ಟಿ ಬಟ್ ಆಗಿಲ್ಲ ಹಾ
ಇವಾಗ ಅಂದ್ರೆ ನೀವು ಮಾಡೋದು ಗೊತ್ತಿಲ್ಲ ನಿನ್ ಬ್ರದರ್ಗೆ
ಇಲ್ಲ ಇಲ್ಲ ಫಸ್ಟ್ಿಗೆ ಹೇಳಿದ್ದೆ ಬಟ್ ಅವತ್ ಬೈ ಬೇಡ ಅದೆಲ್ಲ ಮಾಡಬೇಡ ಅಂತ ಸ್ವಲ್ಪ ಅಂದ್ರಲ್ವಾ ಮತ್ತೇನಾದ್ರು ಅದೇ ಮಾಡಿದ್ರೆ ಅವರು ಬೈತಾರೆ ಹಂಗೆ ಅದ್ರಲ್ಲಿ ಇವಾಗ ಅಕೌಂಟ್ ನಂಬರ್ ಎಲ್ಲ ಸರಿ ಬ್ರೋ ಆಯ್ತು